ಹಲೋ ಹ್ಮ್ ಕಟ್ ಆಯ್ತು
ಓಕೆ.
ಹ್ಮ್ ಹ್ಮ್
ಹ್ಮ್ ಹ್ಮ್ ಹ್ಮ್ ದಿನ ಒಂದಂದ ಎಲ್ಲ ಸಪ್ರೇಟ್ ಫೀಡ್ ಮಾಡ. ಹೋದ್ರರು ನಡೆಯುವುದಿಲ್ಲ ಒಂದು ಯಾವದರ ಮಾಡ್ಬೇಕು ಹೇ ಹಂಗ್ ಸಪ್ರೇಟ್ ಅಂದಿಲ್ಲ ನಾನು ಹ್ಮ್
ಯಾವ್ದ್ರ ಒಂದ್ ಹಿಡ್ಕೊಂಡು ಕುಂತಿಬಿಟ್ರಾ
ಈ ಹ್ಮ್ದ ಫಸ್ಟ್ ಮುಗ ಚಲೋ ಈ ಅದೇ ನಡೆದದಲ್ಲ ಎಲ್ಲಾ ಕಡೆ
ಹ್ಮ್ ಆದದ್ರ ಹೋಗ ಅಲ್ಲಿ ಮೈಕ್ರೋಸಾಫ್ಟ್ ಅಂತ ಐತಿ ಅದ್ರ ಅದ ನೋ ಕ್ಲೌಡ್ ಅಂಡ್ ಎ ಪ್ಲಾಟ್ಫಾರ್ಮ್ ಅದ
ಇದು ಎ ಪಿ ಐಸಂದು ಫಸ್ಟ್ ನೋಡ್ಬೇಕಲ್ಲ ಫುಲ್ ಸ್ಟ್ಯಾಕಿಗೆ ಫಸ್ಟ್ ಬರೋದು ಎ ಪಿ ಐಸ್
ಹ
ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್
ೆ ಸ್ಲ್ಸ್ ಸ್ಕಿಲ್ಸ್ ಸಫ್ಟ್ ಲೈ ಸೆಕ್ಯೂರಿಟಿ ಪ್ರಬ್ಲ
ನೀ ಯಾವ್ದ್ರ ಡೆಫಿನಿಷನ್ ಯಾವ್ದ್ರ ಲಾಂಗ್ ಫಾರ್ಮ್ ಏನಾರ ಕೇಳಿ ಹೇಳ್ತೇನೆ ನಾನ ಬಟ್ ಅದು ಪ್ರಾಕ್ಟಿಕಲಿ ಗೊತ್ತಿಲ್ಲ ಏನ್ ಮಾಡ್್ರೆ ಬ್ ಮರಿ ತ ಬಲ ಅದ್ರದೆ ಫೈ್ ಸಿಿಗೆ ಎ ಪಿ ಐಸ್ ಅಂತ ವವ ಅಷ್ಟೆ
ಓಕೆ
ಅಂದರೆ ಅವು ಕನೆಕ್ಟ್ ಮಾಡ್ತಾವಲ್ಲ ಫ್ರಂಟ್ ಎಂಡಿಂದ ಬ್ಯಾಕೆಂಡಿಗೆ ಅದೇ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಕನೆಕ್ಷನಿಗೆ ಹಾ ಹಾ ನೀನ್ ಚಲೋ ನತ ಮಾಡ್ಸಿದೀನಿ ನೆಂಪಿ ಬನ್ನ ಸುಮ್ನೆ ನಾನು ಅದನ್ನ ನೋ ನೋಡ ಯಾವಾಗ ಹೆಂಗೆ ಈಟ್ ಓಪನ್ ಆಗ್ತಾ ಗೊತ್ತಿಲ್ಲ ನಾವೆಲ್ಲದಕ್ಕೂ ರೆಡಿ ಇರ್ಬೇಕು
ಎಸ್ ಜಿ
ಇದೆೇ ಫ್ರೀ ಅಲ್ಲ ಫಸ್ಟ್ ಆಫ್ ಆಲ್ ಫ್ರೀ ಅಲ್ಲಫ ಫನ್
ಹಾ ಸೈನಾ
ಹ್ಮ್ ಏನಿಲ್ಲ ವೀರೇಶ್ ಇದ್ರೊಳಗೆ ಆಗ ಏನಂದ್ರೆ ಏನಿಲ್ಲ ನಾ ಹೇಳಿ ಅತನಲ್ಲ ಏನು ಇಲ್ಲ ಅದ್ರಾಗ ನೀನ್ ನೋಡ್ದ ಅಂದ್ರ ಹುಚ್ಚ ಆಗ್ಬಿಡ್ತೀಿ ಹೂ ಇ ಟೈಮ್ ವೇಸ್ಟ್ಪ್ಪ ಅಂತಂತ ಸ್ವಲ್ಪ ಸ್ವಲ್ಪಾಲಜ ಬರುತ್ತ ಸುಮ್ನೆ ಅದಂದ್ರೆ ಏನು ಅದ್ರಾಗ ಏನದ
ಹಾ ಹ ಹೌದವಾ ಸ್ಟಾರ್ಟ್
ಮಾಡಾರ ಹ್ಮ
ಅರ್ನಿಂಗ ಯ ಸರ್ಟಿಫಿಕೇಟ್
ಮತ್ತವಣ ಹೇಳ್ಬೇಕಾ ಅದ್ರ ಮಾವೋಸ್ತ ಈಗ ಸದ ಅದಕ್ಕೆ ಒನ್ ಬೈ ಒನ್ ಒನ್ ಬೈ ಒನ್ ನೋಡೋಣ
ಹ್ಮ್ ಅಂದ್ರೆ ಫಸ್ಟ್್ತ
ಹ್ಮ ಫಸ್ಟ್ ಇ ನೋಡಿ ಪಟ ಪಟ ಪಟ ಒಂದೊಂದೇ ಈಗ ನಾಲ್ಕೈದು ಐ ನೋಡ ಅಂದ್ರೆ ಅ್ರಳ ಒಂದ ವ್ಯಾಲಿಡ್ ಇರ್ತದ ಅಂತದ ಬಂದ ಯಾವದ್ ಸರ್ಿಫಿಕೇಟ್ ತೊಗೊಂಡು ಪೋಸ್ಟ್ ಮಾಡಣ
ಇವತ್ತತ್ರಕ್ಕೆ ಸರಿಲ್ಲ ಸೊ ಎಜಾಯ್ ಇವತ್ತು
್ರ ಕ್ಯಾಂಪೇನ್ ಬರುದಿದೆ ಈಗ ಈವನಿಂಗ್ ಆಗ್ತ ಮಾಡಿ ಈಗ ಕಾಲ್ ಕಟ್ ಮಾಡ್ತೇವ್ರ ಟೆನ್ ಮಿನಿಟ್ಸ್ ಅ್ಕೊಳೆ ನಾನ ಮತ್ತೊಂದಸಲ ಕಾಲ್ ಮಾಡ್ತೇನಿ ರಿಸೀವ್ ಮಾಡಬೇಡ ಅದ್ ನೋಡು ನ್
ಅ ಕೌಂಟ್ ಆಡ್ ಆತಂದ್ರೆ ಅದ್ ನೋಡ ಅದು ಚಲೋಣ ಆಗತ್ತ. ಅಷ್ಟ. ಇಷ್ಟ ಮಾಡ್ಬೇಕು ಅದಕ್.
ಅಪ್ಲಿಕೇಶನ್ ಟೆಸ್ಟಿಂಗ್.
ಹ್ಮ್್ಮ ಹೌದು. ವೆದರ್ ಹೆಂಗತ್ತಲ್ಲ. ವೆದರ್.
ವೆದರ್ ಈಸ್ ಕ್ಲೌಡಿ. ಬಳ ಇಲ್ಲ.
ಕ್ಲೌಡ್ ಐತಿ ಬಟ್ ಮಿಲ್ಲ.
ನೋ ಮಳ ನೋ ನಥಿಂಗ್.
ಅಯೋ. ನಾವು ಮಸ.
ಮಳಿ ಸೆಮಬ್ರೇಟ್ ಮಾಡಕ್ಕೆು ವಾಟರ್ ಫಾಲ್ಸ ಮಾಡ ಹ್ಮ್
ಬಟ್ ನ ಬರ್ರುವ
ಹ್ಮ್ ಬನ್ನಿ ಯಾರುಡಿಯ ಬಿಟ್ಟ ನಾ ಜನ ನೀನ್ ನೋಡಿದಿ ಅದು ಸಂದೂರ್ ವ್ಯೂ ಪಾಯಿಂಟ್ ಅಂತ ಇನ್ಸ ಒಳ ನೋಡು ಸಂಡೂರ್ ಫುಲ್ ಗ್ರೀನರಿ ಒಳ್ಳೆ ಇದು ಅಲ್ಲಿೇ ಮೂವಿ ಶೂಟಿಂಗು ಇ ಎಲ್ಲ ಬಾಳಗ ನಮ್ಗ ಗೊತ್ತ ತಿಿನದ ಬಾಜು ಇ್ದ
ಎಷ್ಟ್ ಕಿಲೋಮೀಟರ್ ಐತ ನಿಮ
ಐವತ್ತು
ಓ ಚೊಲಲ್ಲ ಅ ಸ
ಹ್ಮ್ ಬಸ್ಸು ರೆಗ್ಯುಲರ್ ಇದ್ದಾವೆ ಎಲ್ಲ
ಸಂಟು ಗ
ಸಂಡೂರು ಎಸ್ ಎನ್ ಡಿ ಯು ಆರ್
ಸ ಹ ನೀರು ತವಾಟ
ಹಾಂ
ಬತ
ವ್ಯೂ ಪಾಯಿಂಟ್ ಸಂಡೂರು ಹ ನದಿಯದೆಲ್ಲ ತುದ್ರ ಮ ಡ್ಯಾಮ್ ಪಪೇಟ ಡ್ಯ್ ಇದದ ನದ ಇರ್ಲಾರ್ದ ಡ್ಯಾಮ್ ಇರ್ಾವವನ್ ವೇರೇಶ್ ಈ ಬೆಳಕರ್ದ್ರ ಹೋಗ್ತೇವಲ್ಲ ವೀರೇಶ್ ನಾವು
ಹಾ ವಾಣಿ ಎರಡು ಗುಡ್ಡ ನಡಕೈತು
ೋ ಯ ಸ್ಟಟ ಬ್ಯಟಫು
ಚಛಲೋ ಐತ್ ನಡಾ
ಹ್ಮ ಸಂಡೆ ಹೋಗ್ಬ್ರೀ ಮಾಡಿ ಸ್ಯಾಟರ್ಡೆ ಸಂಡೆ ಹ್ಮಫು ಇತ್ತಪ್ಪ ಅಂತಂದ್ರೆ ಸಂಡೂರು ಇನ್ನೊಂದು ಜಂಬುನಾಥ್ ಅಂತದ ಇಲ್ಲಿ ಅದನ್ನ ನೋಡಿ ಇನ್ಸ್ಟಾಗಳಗೆ ನೋಡಿ ಎಲ್ಲೂ ನೋಡಬೇಡ ಗೊತ್ತಾಗ್ತು ಜಂಬುನಾಥ ನಿನ್ನೆ ಹೋಗೋರಿದ್ವಿ ಲೇಟ್ ಆತಂತ ನೆ ರಿಸ್ಕ್ ಬೇಡ ಅಂತಂತೇಳಿ
್ಮ ಜ ಬ ದೇವ್ರಗುಡಿಯ
ಹ್ಞ ನಾನು ಹೆಸರು ಕೇಳಿ ಬಿದ್ದು ಬಿದ್ದು ಬಿದ್ದು ನಕ್ಬಿಟ್ಟಿದ್ದೆ
ಹ
ಎಲ್ಲ ಕಡೆ ಇಲ್ಲಿ ಜಂಬುನಾಥ್ ಹೋಟೆಲ್ ಜಂಬುನಾಥ್ ಕೆಫೆ ಜಂಬುನಾತಿ ಏನ್ ಜಂಬುನಾಥ ಅಂತ ಹೇಳಿ
ಗತ್ತತ ಅದೊಂದು ದೇವ್ರದ ಅದಕ್ಕೊಂದ ಸೆವೆನ್ ಹಂಡ್ರೆಡ್ ಇಯರ್ಸ್ ಇನ್ ಹಿಸ್ಟ್ರಿ ಅದ ಯಾವ್ದೇವರುದು ನತ ಈಶ್ವರ ಬಂದು ಅಂದ್ರೆ ಗ್ಯಾರಂಟಿ ಹೌದ ಆತ ಕಾಶಿನಾಥ ವಿಶ್ವನಾಥ್ ಕಾಶಿನಾಥ ವಿಶ್ವನಾಥ ಜಂಬುನಾಥ ಮಂಜುನಾಥ ಎಲ್ಲ ತಾನು ಶಿವನೇ ನಗರೇಶ್ವರ ಕಾಲಕಾಲೇಶ್ವರ ಮಹಾಕಾಳೇಶ್ವರ ಹ ಬಾರಿ ಅದ ಕರೇನು ಯಾರಾರ ಫೋಟೋ ತಗಯೋರು ಬಂದ್ಬಿಟ್ರ ಅಂದ್ರ ವರ್ಷನ್ ಕರ್ಕೊಂಡ್ ಬಂದ್ಬಿಡ ಸೀರಿ ಉಟ್ಕೊಂಡು ಆರಾಮ ಮಸ್ತ್ ರೆಡಿಯಾಗಿ ಬಂದ್ ಬಿಡ್ತೇವಿ ಫೋಟೋತಗೋ
ಫೋಟೋ ಶೂಟ್ ಸಂಬಂಧ
ಅದ ನೀನು ವರ್ಷ ಬರಿ ಒಂದಿನ ನಮ್ದಲ್ಲ ಮೂಡ್ ಇದೆ ಲ್ಲ ಇಬ್ಬ್ರ ನಡು ಕರೆಕ್ಟ್ ಇದ್ದಾಗ ನೀವು ಇಬ್ರು ಬರ್ರ ನಲ್ಕು ಜನ ಸೇರ ಒಬ್ರ
ಹಾ ಶೋರ್
ನಿಯರ್ ಬೈ ಎಲ್ಲಾ ನಾನ ಕಾರ್ ಕಲ್ತೆ ಅಂತಂದ್ರ ಹ ವಿಥೌಟ್ ಡ್ರೈವರ್ ವಿಥೌಟ್ ಡ್ರೈವರ್ ತಗೊಂಡ್ ಒಬ್ಬಿಡೋಣ ಅಂತ ಆರಾಮ್ ಟ್ರೈನಿಗೆ ಇಲ್ಲ ಬಸ್ಸಿಗೆ ಬರ್ರಿ ರಲ್ಲಿ ದ ಹ ನೀ ಹಂಗ ಹೇಳತನಾ ನ ಅನ್ಕೊಂಡಿ ಕಾರ್ ಅಂತ ವಿಥೌಟ್ ಡ್ರೈವರ್ ಕಾರ್ ಬರ್ತದಲ್ಲ ಅದನ್ನು ತಗೊಂಡು ಮೂರು ಮಂದಿ ಓಡಿಸ್ಕೊಂಡು ಹೋಗ್ಬಿಡೋಣ ಇಲ್ಲೆ ಹ ಹಂಪಿ ಆಗ್ತದ ಹೊಸ ಪೇಟೆ ಡಾಮ ಸಂಡೂರು ಎಲ್ಲ ಟ್ರಿಪ್ಪು ಆಗ್ತಾವ ಒಂದ್ ಮೂರು ನ ದಿನ ಬೇಕು ವೀರೀಶ್ ನಿನಗ್ ಹಂಗ ಹಂಪಿ ಕವರ್ ಮಾಡ್ತಿ ಅಂದ್ರ ನಾವೇ ಇಷ್ಟ್ ವರ್ಷ ಆತಿ ಇಲ್ಲಿ ಇದ್ದ ಒಂದ್ಸರಿ ಹಂಪಿ ಫುಲ್ ನೋಡ್ಲಿಕ್ಕಾಗಿಲ್ಲ
ಓಕೆ ಅಂದ್ರೆ ನೀವ ಹೋಗಿಲ್ಲಿನ
ಎವರಿ ಇಯರ್ ಹೋಗ ನಾವ ಹ ಫುಲ್ ಬಾಳ ಇದಾವ ಇನ್ನು ಅದ್ರೊಳಗ ಪ್ಲೇಸಸ್ಸು ಹಿಸ್ಟ್ರಿ ಮೂವಿ ಎಲ್ಲಾ ಒಂದ ಸರಿಗೆ ನೋಡೋದ ಆಗಂಗಿಲ್ಲ ಹಂಪಿ
ಓಕೆ
ಬರ್ತೆೇನೆ ವರ್ಷ ಅವರ್ ಬರ್ತೆೇನಿ ಬರಿ ಜಂಬುನಾ ತುಗ ಪರಾಣಿ ಜಮಭುನಾಥ, ಜಂಭುನಾಥ
ದಾವಣಗೆರೆ ಶಾಪಿಂಗ್ ಹೋಗುವ ಅಂತತ್ರಿ ದಾವಣಗೆರೆ ಕೆರೆಗಳ ಬಿ ಎಸ್ ಸಿ ಅದ ನೋಡಿ ಎಂತಾ ಶಾಪಿಂಗ್ ಮಾಲ್ ಗೊತ್ತಾ ನಿಮ್ ಬೆಳಗಾಮನಾಗಲ್ಲ ನಿಮ್ ಬೆಳಗಮ್ನಾಗ ಇರದೆೇ ಇರದ ಎಲ್ಲೂ ಇರ್ಲಿಕ್ ಸಾಧ್ಯಿಲ್ಲ
ಅರ್ಥ ಆಗ್ಲಿಲ್ಲ ಹೇಳಿದ್ದ
ಅಂದರೆ ಇಂಥದ್ದಿಲ್ಲ ಅಂತಿಲ್ಲ ಬೆಳಗಾಂನ್ಯಾಗ
ಇಲ್ಲಿ ಐತಿ
ಎಲ್ಲ ಇದಾವ
ಹ್ಮ್
ಯಾವುದಕ್ಕೂ ಸಿಟಿ ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಅಂತಿಲ್ಲ ಬೆಳಗಾಂ
ಗೋವಾದವರು ಬರ್ತಾರ ವಾಣಿ ಲಿ
ಹ್ಮ ಬಟ್ ದಾವಣಗೆರಿ ಶಾಪಿಂಗ್ ಹೋಗೋ ಇದವರದ್ದು ಮಾತ್ರ ಹೆವಿ ಅದ ವೆ ರಿಸನ್ ಇಲ್ಲಿಂದ ಊರು ಎರಡು ನೂರ ಅರವತ್ತೆರಡು ಕಿಲೋಮೀಟರ್ ನೀ ಹೇಳಿದ್ದ ಹೂ ಜಮ್ಮುನಾಥ ಅಂದ್ರೆ ನಮ್ ಪ್ಲೇಸ್ ಎರಡು ನೂರ ಅರವತ್ತೆರಡು ಎರಡು ಕಿಲೋಮೀಟರ್ ಅಂದ್ರೆ ನಾಕ್ ತಾಸ್
ಹಾ ನಾಕ ತಾಸ